ಹಲೋ
ಹಲೋ ಇಲ್ಲ ರಿಸೀವ್ ಮಾಡಿದೆ ಹಲೋ
ಹಲೋ ಹಾ ಹೇಳಿ
ಏನ್ ಮಾಡ್ತಿದ್ದೀವ ತಂಗೆಮ್ಮ
ಏನಿಲ್ಲ ನೀವು
ನಾನು ಸುಮ್ಮನೆ ಕೂತಿದ್ದೀನಿ
ಚಾ ಕುಡಿದ್ರಾ
ಚಾ ಆಯ್ತು ನಿಂದು
ನಾವು ಕೊಡಿದ್ವಿ
ಏನ್ ಮಾ ಎಲ್ಲಿದ್ದಿ
ನಾನು ಊರಲ್ಲಿ
ಊರಿಗ ಹೋಗಿನ
ಹ್ಮ್
ಹ್ಮ್ ಆರಾಮದಾರ ಎಲ್ಲಾರೂ ಊರಾಗ
ಎಲ್ಲಾರು ಅರಾಮದಾರ್ ನೀವ
ಹಾ ನಾವು ಆರಾಮದೇವಿ ಈಗೆ ಅದ ಹೋಗಿ ಊರಿಗೆ
ಹಂಗ ಸುಮ್ನ ನಮ್ಮ್ ಮಾಮನ ಮಗ ಬಂದಿದ್ಲು ಕಳ್ಸಾಕ್ ಬಂದಿದೆ
ಹೌದಾ ರಜೆ ಇತೇನಾ
ರಜೆ ಐತಿ ಈಗ ಒಂದ್ ವೀಕ್ ಐತಿ
ಒಂದ್ ವಾರ ರಜೆ
ಒಂದ್ ವಾರ ರಜೆ ಐತಿ ಎರಡ್ ಮೂರ್ ದಿನ ಇದ್ ಹೋಗ್ತಿನಿ ಆತ
ಹೌದಾ. ಏನು ದ್ವಿತೀಯ ಪಿ ಯು ಸಿ ಮುಗಿ ದ್ವಿತೀಯ ಪು ಯು ಸಿ ಪಿ ಯು ಸಿ ಮುಗೀತಲ್ಲಾ. ಏನ್ ಮಾಡತ್ ಅಂತ ಕೇಳಕ ಕರೆ ಮಾಡಿದ್ದೆ.
ಹಾ ನಾನು ವಕೀಲ್ಗೆ ಓದ್ಬೇಕು ಅನ್ಕೊಂಡಿದ್ದೇನಿ
ಹೌದಾ ಈ ಕಾಲೇಜಿಗೆ ಸೇರ್ಕೊಂಡಿ
ಹಾ
ಕಾಲೇಜಿಗೆ ಸೇರ್ಕೊಂಡ್ರಿ ಎಲ್ಲಾದರೂ.
ಹಾ ಹುಬ್ಬಳ್ಳಿಯಲ್ಲಿ ಸೇರಿದ್ದೀನಿ.
ಹುಬ್ಬಳ್ಳಿಸೇ ಹುಬ್ಳಿ ಸೇರಿದೆ. ಚಲೋ ಆತ್ ಬಿಡ ಅಲ್ಲೇನು. ದಿನ ಓಡಾಡ್ತಯಾ ಇಲ್ಲ. ಹೊಸ್ ತಿನಿಲಯಾ ಹುಡುಕ್ತೀಯಾ.
ಹಾ ಹೊಸತಿ ನಿಲಯ ಹುಡ್ಕಬೆಕ್. ನೋಡಬೇಕು ಪ್ರಾಂಶುಪಾಲರು ಏನ್
ಹ್ಮ ಹ್ಮ ಹ್ಮ್ ನೀವು ನೀನ್ ಮಾತಾಡ್ತಿರೋದು ಕರೆಕ್ಟ್ ಟ್ಟ ಕೇಳಿಸತಿಲ್ಲ ಎಲ್ಲಾದ್ರೂ ಕೇಳ್ಸತರ ಬರ್ತೀಯ.
ಹಾ ಬರ್ತೀನಿ. ಇವಾಗ ಇವ್ಗ್ ಕೇಳಸ್ತಿದ್ಯಾ. ನಿಮ್ಗೆ ರ ರಜೆ ಇಲ್ವಾ ಇವಾಗ.
ಹ್ಮ ಕೇಳ್ಸಾತತಿ ತೇಳಿಗ.
ರಜೆ ಇಲ್ವಾ ಇವಾಗ.
ರಜೆ ಇಲ್ವಾ ಇವಾಗ.
ರಜೆ ಇಲ್ಲ ನಮ್ದು ಪರೀಕ್ಷೆ ಮುಗಿದ, ರಜೆ ಕೊಟ್ಟು ಮತ್ತೆ ಕಾಲೇಜ್ ಶುರು ಆ ತು ತುಂಬಾ ದಿನ ಆಯ್ತ ಮಾತಾಡಿ ಅಂತ ಇಷ್ಟೊಂದ ಮರ್ಯಾದೆ ಕೊಡ್ತಿದಿದ್ದ.
ಕಡ್ಬೇಕಲ್ಲಮ್ಮ ದೊಡ್ಡ ನೀವು
ಹ್ಮ ಹ್ಮ್
ಬರ್ ಬಡವರಿಗೆ ಮರ್ಯಾದೆ ಕೊಡ್ಬೇಕು.
ರಜೆ ಕೊಟ್ಟಿದರೆ. ಮನೇಲ್ಲಿದ್ದು ಅಡ್ಗೆ ಗಿಡ್ಗೆ ಎಲ್ಲಾ ಕಲಿಯೋದ್ ಬಿಟ್ಟು ಊರ್ ಉರ್ಸುತ್ತಿದ್ಯನ್ ರಜೆ ಕೊಟ್ಟಿದಾರಲ್ಲಾ ಮನೇಲ್ಲಿದ್ದು ಅಡ್ಗೆ ಗಿಡ್ಗೆ ಏನಾದ್ರು ಕಲಿಯೋದ್ ಬಿಟ್ಟು ಊರ್ ಉರ್ಸುತ್ತಿದಯ
ಮಾಡಕ್ ಮುಂದೆ ಐತೆ ಐತೆ
ಆಯ್ತಾ
ಹಾ
ಕಲಿಬೇಕಂತ ತಾಸೆ ಆಯ್ತಾ ಯಾವ್ದಾದ್ರು ಅಡ್ಗೆ ಹೇಳ್ಕೊಡ್ಲ
ನಾನೂ ಗಣಕಯಂತ್ರ ಹಚ್ಚಿದ್ದೀನಲ್ವಾ ಇವಾಗ
ಗಣಕ ಯಂತ್ರ ತರಬೇತಿ
ಹಾ
ಅಲ್ಲ ಯಾವ್ದಾದ್ರು ಅಡ್ಗೆ ಹೇಳ್ಕೊಡ್ಬೇಕ ಯಾಕಂದ್ರೆ ಹೇಳು ಕಲಿಸ್ತೀನಿ ಮ ಕಲೀಿದೇನೆ ಮುಂದೆ
ಹೇಳ್ಕೊಡಿ ಏನಾದ್ರಿ ನೋಡೋಣ
ಹ್ಮ್ ಯಾವ ಹ ಅಡ್ಗೆ ಹೇಳಿ ನಿಂಗೆ ಪಲ್ಯ ಎಲ್ಲ ಮಾಡಕ್ ಬರುತ್ತ ಪಲಾವ್ ಮಾಡಕೂ ಬರಲ್ಲ ನಿನ್ಗೆ
ಹ
ಪಲಾವ್ಗೆ ಏನಿಲ್ಲ ಇಲ್ಲ ಮೊದಲು
ಹ
ಹ್ಮ್ ಪಲಾವಿಗೆ ಬಾಣ್ಲಿ ತಗೊಂಡು ಒಲೆ ಮೇಲಿ ಇಟ್ಟು ಎಣ್ಣೆ ಹಾಕ್ಬೇಕು ಎಣ್ಣೆ ಅಂತ ಹಂಗೆ ಸುರ್್ದ ಬಿಡಲ್ಲ ಮತ್ತೆ ಮತ್ತು ಅಳತೆಗೆ ತಕ್ಕಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಈರುಳ್ಳಿ ಮೆಣ್ಸಿನ್ಕಾಯಿ ಆಮೇಲೆ ಗಜ್ಜರಿಿ ಆಮೇಲೆ ದೊಣ ಮೆಣ್ಸಿನ್ಕಾಯಿ ಎಲ್ಲ ಕತ್ತ ತರ್ಸ್ಕೊಂಡು ಇಟ್ಕೋಬೇಕು ಆಮೇಲೆ ಅದು ಒಗ್ಗರಣೆ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಪುಡಿ ಆಮೇಲೆ ಇದು ಯಾವ್ದ್ದು ಕಸ್ತೂರಿ ಮೆಂತಿಯ ಸೊಪ್ಪು ಆಮೇಲೆ ಸೋಂಪು ಕಾಳ ಗೊತ್ತಾ ಸೋಮ ಕಳು ಅದೆಲ್ಲಾ ಮುಂಚೆನೆ ಹಾಕಿರ್ಬೇಕು ಹಾಕಿ ನೀರ ಹಾಕ್ಬೇಕು
ಹ್ಮ
ನೀರ್ ಹಾಕಿ ಆಮೇಲೆ ಅಳತೆಗ್ ತಕ್ಕಷ್ಟ ಅಕ್ಕಿ ಹಾಕಿ ಕುಕ್ಕರಲ್ಲಿ ಇಟ್ರೆ ಮೂರ್ ಸೀಟಿ ಹೊಡಸ್ಬೇಕು ಾದ್ರೂ ಬೇರೆ ಪಾತ್ರರೆೆಯಲ್ಲಿ ಇಟ್ರ ಕುದಿಯೋವರೆಗೂ ಬಿಡ್ಬೇಕು ಹಲೋ ಹಲೋ ಹಲೋ ಕೇಳಿಸತಿಲ್ಲ ನಾನ್ ಮಾತಾಡ್ ಹತ್ತಿರದು
ದ
ಮಾತಾಡು ಮತ್ತೆ ಹಂಗ್ಯಾಾಕ ಮಾಡ ಇದಿಯಾ
ನಾ ಹೇಳಿ ಮುಂದೆ ಏನೇನ್ ಹಾಕ್ಬೇಕು
ಅಷ್ಟೇ ಕುದಿಸ್ಬೇಕು ಕುದಾದ ಆದ್ಮೇಲೆ ತಿನ್ಬೇಕು
ಹಾ ಇ ಸರಿ ಮಾಡ ಸರಿ ಹ್ಮ್ಮ
ಆಚಾರ ಎಲ್ಲಿಗ್ ಬಂತು ನಿನ್ಗರಬೇತಿ
ಆ ಮೊದನೇ ಹಂತ ಮುಗ್ದಿದೆ ಎರಡನೇ ಹಂತ ನೋಡ್ಬೇಕೇು ಮೊದಲನೇ ಹಂತ ಮುಗ್ದಿದೆೆ
ಇನ್ನ ಎಷ್ಟ ದಿನ ಹೋಗ್ಬೇಕಾಗತ್ತೆ ಇನ್ನ ಎಷ್ಟ್ ದಿನ ಹೋಗ್ಬ
ಹ ಇನ್ನೊಂದು ಒಂದುವಊರಿ ತಿಂ
ಇನ್ನ ಒಂದೂವರೆ ತಿಂಗ ಹೋಗ್ಬೇಕ ಅಂದ್ರೆ ಇವಾಗ ಎರಡನೇ ಅಂತ ಶುರು ಮಾಡಿಂದ ಹೋಗ್ಬೇಕಾ
ಶುರು ಮಾಡಿದಿದ್ದಾರೆ ಇವಾಗ
ಹ್ಮ್ ನಿಮ್ಮ ತೊಂದರೆ ಬರ್ತಿದೆ ಸ್ವಲ್ಪ ಎಲ್ಲ ಆದ್ರೂ ಬೇರೆ ಕಡೆ ನಿಂತು ಮಾತಾಡ್ತೀರಾ ಹ
ಹಾ ಇವಾಗ್ ನ ನೆಟ್ವರ್ಕ್ ಬರ ಆತೈತಿ ಹೇಳಿ
ಹ್ಮ ಏನಿಲ್ಲ ನಿನ್ ಮಾತು ಕೇಳಿಸತಾ ಇರ್ಲಿಲ್ಲಲ್ಲಾ ಅದಕ್ಕಂದ
ಹ್ಮ್ ಮತ್ತೆ ಯಾವಾಗ ರಜೆ ನೆಕ್ಸ್ಟ್
ನಮ್ದು ಮುಂದೆ ರಜೆ ವಿಜೆ ಯಾವಾಗ ಬರುತ್ತೆ ಅಂದರೆ ನೋಡ್ಬೇಕು ಯಾವಾಗ ರಜೆ ಕೊಡ್ತ ತಾರೆ ಅಂತ ಇವಾಗ ಸದ್ಯಕ್ಕೆ ಏನ್ ರಜೆ ಕೊಡಲ್ಲ
ಹ್ಮ್
ಮತ್ತೆ ಸಮಾಚಾರ ಎಷ್ಟು ದಿನ ಇರ್ತಿ ಊ
ನಿಮ್ಮಪ್ಪದಾನ ಮನಗ ಮೂರು ದಿನ
ಹ್ಮ
ಹೌ ಮಮ್ಮ ಹೌ ಬಂದಿದ್ದ್ ಒಂದ ದಿನ ಇರೋದ ಒಂದ ದಿನ ಹೋಗೋದು
ಹ್ಮ ಹ್ಮ್ ಊರಲ್ಲೆಲ್ರೂ ಆರಾಮಾಗಿದ್ದಾರಲ್ಲ
ರಾಮದಾ್ ನಿಮ ಕಡೆ. ಎಲ್ಲ ಆತಾ ಹೋದರಿಾರ ಹ
ಎಲ್ಲ ಆರಾಮಾಗಿದ್ದಾರೆ ನೋಡು ಬೇಗ ಊರಿಗೆಗ್ ಹೋಗು ತುಂಬಾ ದಿನ ಇರಕ್ ಹೋಗ್ಬೇಡ ಇದ್ದು ಊರಿಗೆ ಹೋಗಿ ಸ್ವಲ್ಪ ಅಡ್ಗೆ ಅದು ಕಲಿ ಇದು ಅಜ್ಜ ಏನೋ ಮೊನ್ನೆ ಕಿತಾಬ್ ಹತ್ತಿದ್ರ ಅಂತಲ್ಲಾ ಹಂಚಿನ ಮೇಲೆ ಎಲ್ಲಾ ಹತ್ತಿ ಹೇಳ ಸ್ವಲ್ಪ ವಯಸ್ಸಾಯ್ತು ಹುಷಾರಾಗಿರು ಅಂತ ಹೇಳು
ತಿನ್ಬಿಡಕ್ಕ ಕೇಳಲ್ಲ ಏನಿಲ್ಲ ಅಂದ ಹೋದ್ತಾರೆ
ಹ್ಮ್ ಏಳ್ ಸ್ವಲ್ಪ ನೀಟಾಗಿ ಕೂರಿಸ್ಕೊಂಡು ಹ ಮೊನ್ನೆ ತಮ್ಮ ಕಾಲ್ ಮಾಡಿದಾಗ ಹೇಳ್ತಿದ್ದ ಹ ನಿಮ ಅವನ್ಗೂ ಹೇಳಿದೀನಿ ಹ್ಮ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಜ್ಜುನ
ಹ್ಮ ಸರಿ
ಮ ಮತ್ತೆ ಹೊಲ್ದದಲ್ಲಿ ಏನೇನ್ ಹಾಕಿದಾರ್ ಬೆಳೆ
ಗಂಜಾಳ ಬಿತ್ತಿ ಗಂಜಳ ಬಿತ್ತಿದಾರಾ
ಹಾ
ಈಗ ಒಣಬತಿಗಿ ಅಂತ ಭತ್ತ ಬಿಟ್ಟಿದ ಮಳೆಗೋಸ್ಕರ ಅ ಅಂದ್ರೆ ಮಳೆ ಬರ್ಲಿಲ್ಲ ಅಂದ್ರ ನಮ್ ಮಳೆ ಬಂದೆ ಆಮೇಲೆ ಬಿತ್ತಕ್ ನಮ್ಮೂರ ಲ್ಲಿ ನೀ ನಾಟಲ್ಲ ಅದಕ್ಕೆ ಮಳೆ ಬರೋ ಮುಂಚೆ ಹಾಕ್ ಕೂಡದು ಹಾ ಮಳೆ ಬ್ರೆ ಮುಂಚೆ ಹಾತ ಹಮಗೆ
ಹೂ ಹ್ಮ್ ನೀನು ಗದ್ದನೆ ಗದ್ದೆ ಹೋಗ ಏನಾದ್ೂ ಕೆಲ್ಸ ಮಾಡ್ತಯ ಇಲ್ಲ
ಮನ್ನೆ ಬಂದಾಡ್ರ್ತಕ್ ಹೋಗಿದ್ದೆ
ಹೋಗಿದ್ದ ನಿಮ್ಮವನ ಮಗಳನ್ನೆಲ್ಲ ಅವಳನುೂ ಕರ್ಕೊಂಡ್ ಹೋಗಿದ್ದಿಲ್ಲ
ಅವಳೂ ಬಂದಿದ್ಲು ಹೌ
ಒಂದು ಹೊಲ್ದಲ್ಲೂ ಕೆಲ್ಸ ಮಾಡ್ತೀರಂದಂಗ ಆತ
ಮಾಡ್ತೀವಿ
ಮತ್ತೆ ನಿಮ್ಮಕ್ಕ ಪಕ್ಕ ಮಾಡ್ತಾಳ
ನಮ್ಮ ಅಕ್ಕ ನನ್ಕಿಂತ ಎಲ್ಲಾದ್ರ ಲುಕ್ ಚೆನ್ನಾಗಿದ್ದಲ್ ಪಾಪ
ಹ್ಮ ಹಾ
ಆದ್ರ ಮಾಡಲ್ಲ ಅಷ್ಟೆ ಎಲ್ಲ ಬರುತ್ತ ಮಾಡಲ್ಲ
ಅಕ್ಕನ ಅಜ್ಜ ಅಪ್ಪ ಎಲ್ಮ್ಮಿ ಎಲ್ನು ಕೇಳ್ದ ಅಂತ ಹೇಳ
ಎಲ್ಲಾರನುಕೆ
ಹ್ಮ್ ಅಲ್ಲಿ ಊರಿರಿಗೆ ಹೋಗಿದ್ದಿಲ್ಲ ಬಸ್ತಿಲ್ಲ ಹೋಗ್ಬಾ ಅಂಗೇ ಮಕೊಂಡ ಬೇಡ ಬೆಗ್ಗೆ
ಅ
ಹಲೋ ಬೇಗ ಎದ್ದು ಸ್ನಾನ ಬಂದೆ ಸರಿ ಮತ್ತೆ ಅದ ಏ ನೂರಿಂದ ಅಕ್ಕ ಬಂದಿದಾರಾ ಅಕ್ಕ ಅಕ್ಕನ ಮಕ್ಕಳು ಯಾಗ ಹೋಗ್ತ ಯಾವಾಗ ಹೋಗ್ತಾರಂತೆ ಸರಿ ಸರಿ ಎಲ್ಲಾ ಅವ್ರ ಜೊತೆ ಎಲ್ಲಾ ಚೆನ್ನಾಗಿರು ಯಾರ ನಿಮನ್ ಮಗ ಜ ಏನು ಗಲಾಟೆ ಮಾಡ ಕೊಳಕ್ ಹೋಗ್ಬೇಡ ಆ ಇದ್ ಇದ್ದು ಹೋಗುವಊರಿಗೆ ಹೋಗಿ ಯಾವ್ದೋ ಗಣಕಯಂತ್ರ ತರಬೇತಿ ಮುಗಸ್ಕೋ ಮುಗಿಸ್ಕೊಂಡು ಕಾಲೇಜ್ ಶುರು ಆಗಂದ ಕಾಲೇಜ್ ಹೋಗ ಆಯ್ತು ಹ ಸರಿತ ಹ ಮೆ ಮಾಡ್ತಲ್ಲ
ಹಾ ಸರಿ ಸರಿ ಬಾಯ್